ಹಲೋ.
ಹಲೋ.
ಹೇಳಮ್ಮ ಏನ್ ಮಾಡ್ತಿದೀಯ.
ನಾನು ಇಲ್ಲಿ ಕುಂತಿದ್ದೀನಿ ಮನೆಗೆ ನೀವು.
ಹಲೋ.
ಹಲೋ ಆರಾಮಿದಿಯ ಅತ್ತಮ್ಮ.
ಆರಾಮಿನಿ ತಂಗ್ಯಮ್ಮಾ.
ಅಕ್ಕಾ ಅನು ಹೊಡ್ಸ್ಕಂತಿ.
ನಾ ಅಕ್ಕನಕ ಕೊಟ್ಲ
ಹ್ಮ್ ಊಟ ಮಾಡಿದ್ದೇನಾ
ಊಟ ಮಾಡಡಿಲ್ಲವಾಕ್ಕ
ಯಾಕ ಮಾಡಿಲ್ತಮ್ಮ ಯಾಕ ಮಾಡಿಲ್ಲ ಊಟ ನೀನತ ಹ್ಮ್ ಆರಾಮ ಇರ್ಲಿಲ್ಲಲ್ಲ ಏನ್ ಮಾಡಿ
ಹಡಲ್ಲಂಗಂಗಸಕತಿ
ಆಕ್ಕ ಕೊಡು
ಆ
ಅಕ್ಕ ದೇವಮ್ಮಕ್ಕಗೆ ಎಲ್ಲ ರೇಣುಕ ಅಕ್ಕಕ್ಕ ಕೊೋಡ
ರಾಣಕಾಗ ಕೊಡತ ಹಲೋ
ಅಲೋ
ಹಾ ಏಳಾಮ
ರಮಿದೆ ಅಕ್ಕ
ಇನ್ನು
ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಿದ್ದೀರ
ಮ್ಮ ಬಾಗಿಲ ಪಡದೆ ಹಚ್ಚಿದ್ದ ಒಂದು ಆಗ್ತಿದೆ
ಹೌದಾ ಊಟ ಮಾಡಿದ್ರಾ
ಮಾಡಿದ್ವಿ ನೀವು
ನಾವು ಮಾಡಿದ್ವಿ ಏನ್ ಮಾಡಿದ್ರಿ ಅಡಿಗೆಯ
ಅಡ್ಗಗೆ ಇವತ್ ಸಂಡೆ ಅಲ್ವಾ ಚಿಕನ್ ಮಾಡಿದ್ವಿ ನೀವೇನ್ ಮಾಡಿದೀರಾ
ನಾವು ಇವತ್ತು ಸಂಡೆ ಬೇಡ ಇವತ್ತೇನೋ ನಮ್ ಮೂರ್ ಕಡೆ ಏನೋ ಐತೆ
ಹ್ಮ್
ಅದಕ್ಕೆ ಹದ್ ಚಿಕನ್ ಬೇಡ ಅನ್ಬಿಟ್ಟು ಇಡ್ಲಿ ಮಾಡಿದ್ವಿ
ಹೌದಾ ಮತ್ ನಮ್ಗೆ
ಆ
ನಮ್ಗೆ
ಹ್ಮ್ ಬರ್ರಿ ಕೊಡ್ತೀವಿ
ಬಂದ್ರೆ ಕೊಡ್ತೀರಾ
ಹ್ಮ
ಬರ್ತಿ ಇನೊಂದ್ ವೀಕ್ ಊರಿಗೆ ಬರ್ತಿ ಹ್ಮ್ ಯಾಕ ನಮ ತಮ್ಮನ ಜೊತೆ ಮಾತಾಡಂದ್ರೆ ಮಾತೇ ಆಟಲ್ಲ ನಮ ತಮ್ಮನ ಜೊತೆ ಯಾಕ ಮಾತಾಡ್ಲಿಲ್ಲ
ನಾನೇ ಮಾತಾಡ್ಬೇಕತಿ ಏನ್ ಮಾತಾಡೋದೇ ಇಲ್ಲ ಹ್ಮ್ ಹ ಅಂತಾನೆರಚು ಅದಕ್ಕೆೆ ಮಾ ಅಂಗ ಅತ ಮಾತಾಡಕ್ಕೆ ಆಗಲ್ಲ ಅಂತ
ಹ್ಮ ಹ್ಮ
ಹ್ಮ್ ಮತ್ತೇನು ಸಮಾಚಾರ
ನೀವೇ ಹೇಳ್ಬೇಕಮ್ಮ ಸ್ಕೂಲ್ಗ್ ಹೋಗಲ್ವಾ
ಹ್ಮ್ ಹೋಗ್ಬೇಕ ನಾ ಇವತ್ತು ಸಂಡೆಲ್ಲಾ
ಹ್ಮ್ ಹ್ಮ್
ಇವತ್ತು ಬಿಟ್ಟಿದ್ವಿ ಹೋಮ್ ವರ್ಕ್ ಅಂತರು ಒಂದೊಂದ್ ಇ ಕೊಡ್ತಾರೆ
ಸ್ಕೂಲ್ ಅಂದ ವಲೆ ಅದೆಲ್ಲ ಕಾಮನ್
ಹ್ಮ್ ನೀನ್ ಮಗ ಆರಾಮಾನ ಇಲ್ಲ.
ಆರಾಮ್ ಅದಾನ್ ನೋಡ.
ಮನ್ಯಾಗ ಎಲ್ಲರು ಆರಾಮ್ ಇರಿ.
ನೀವು.
ನಾವು ಎಲ್ಲಾರೂ ಆರಾಮಿ ಇವಿ ಆರಾಮಾಗಿ ಇವಿ ನೋಡ್. ಆ.
ಹೌದಾ.
ಹ್ಮ್ ಏನೋ ಅಂದ್ರಲ್ಲ.
ಏನಿಲ್ಲ ಈ ಕಡಿ.
ಹ ಇವಾಗ ಸಮ್ಮಾರ ಬರ್ತೈತೆ ಸ್ವಲ್ಪ ದಿನದಲ್ಲೇ.
ಹ್ಮ.
ನಾ ನಿಮ್ ಮನೆಗ್ ಬರ್ಬೇಕಂತ ಪ್ಲಾನ್ ಮಾಡೀವಿ.
ಹ್ಮ್.
ಎಲ್ಲಾರಲ್ಲ ನಾವ್ನ್ ಒಬ್ಬಿಕೆ ಸುಮ್ನ ಮನೆಗಿದ್ದ ಏನ್ ಮಾಡೋದು ಅಂದಬಿಟ್ಟು ಬರ್ಬೇಕ. ಅನ್ಕೊಂಡಿನಿ.
ಹ್ಮ್ ಬಿಟ್ಟಿ ಪೋವ ತಿನಕ.
ಇಲ್ಲ ಇಲ್ಲ ಇದು ಇವಾಗ ಗೇಮ್ಸ್ ನೋಡಿನ್ ಜಾಸ್ತಿ.
ಹ್ಮ್.
ಒಂದ ಕಣ್ಣಿಗ್ ಬಟ್ಟೆ ಕಟ್ಟಿ ಒಂದೇ ರೂಮ್ ನ್ಯಾಗ ಕಣ್ಣಿಗ ಬಟ್ಟೆ ಕಟ್ಟಿ ಬೆಲ್ಟ್ ಕೊಡ್ ಬೇಕು. ಸಿಕ್ಕವರಿಗಿ ಹೊಡಿಬೇಕು ಐದು ನಿಮಿಷ ಬರೀ.
ಹ್ಮ್.
ಅದೊಂದ್ ಆಟ ನೋಡಿನಿ ಆಡಂಬ್ರಿ ಇವತ್ತು ಇವತ್ತಲ್ಲ. ಇವತ ಅಂತ ಬಂತು ನೋಡು ಬಾಯಿ ಗಿ ನೆಕ್ಸ್ಟ್ ಭಾನುವಾರ ಬರ್ತೀನ ಅವತ್ ಆಡಂಬ್ರಿ.
ಇದನು ಅಷ್ಟೇ ಮಾಡ.
ಇನ್ನೊಂದು ಒಂದ ಕಟ್ಟಿಗಿ ತೊಗೊಂಡ ಅದ್ರ ತು
ಅದ್ರ ಸುತ್ತ ಹಿಂಗ ಹಿಂಗ ತಿರುಗ್ಬೇಕು ಎಷ್ಟ ಆತದ ಅಷ್ಟ ತೇಲಿ ತಿರುಗತಾನ ಸುತ್ತಬೇಕ. ಆಮೇಾಲ ಬಡಗಿ ಬಿಟ್ಟ ಸುಮ್ ನಿನ್ ನಿಂದರ್ ಬಕು. ಮಸ್ತ ಇರ್ತದ ಒಬ್ರೊಬ್ರು ಬಿದ್ದು ಬಿಡ್ತಾರ ಅ ಕಡೆ.
ಹ್ಮ ಆಡಮ ತೊಗೊ ರಿ ಬಾ ಆಡಮ್ರೀ.
ಹ್ಮ ನೆಕ್ಸ್ಟ್ ಭಾನುವಾರ ಬರ್ತೀನಿ ಇಲ್ಲಂದ್ರ ನೋ ನೆಕ್ಸ್ಟ್ ಮ ಬರ್ತಿನಿ. ಇವಾಗ ಹಂಗೆ ಆಡಕ್ ಕುಂತಿ ನೋಡ ನಾನು ಇಲ್ಲಿ.
ಹಾ ನಿ ಏನ ಸಣ್ಣಕ್ಕಿ ಇದ್ದೀ ನಡತಂದ ನಿನಗೆ.
ಹ್ಮ್ ಹೋರ್ಸತಿ ಬಂದಾಗ ಮಸ್ತ್ ಆಡಿದ್ವಿಲ್ಲ ಪೌಡ್ರ ಅಟ್ಟ. ಹ್ಮ್. ಫಸ್ಟ್ ನನಗೆ ಬಡದ್ ಬಿಟ್ಟಿ ಬಳದ್ ಬಿಟ್ಟಿದ್ರಿ ಮೋತಿಗಿ.
ನಮ್ ಅಗಸ್ತ್ಯನ್ ಕರ್ಕೊಂಡ್ ಆಡಿದ್ರರು ಮಸ್ತ್ ಆಡ್ತಿದ್ವಿ ವಾ ಇನ್ನ ಸ್ವಲ್ಪಿ ಬ್ಯಾರೆದ ಏನ. ನೋಡತ್ತ ಕಾಣಸ್ತೀನಿ ಇರ್ಲಿಲ್ಲ ಕತ್ತ ಇದು ಕತ್ತುಲ್ ದಾಗ.
ಕರೆಂಟ್ ತಗದಾ.
ಹ್ಮ್ ಇಲ್ಲ.
ಹ್ಮ.
ಅದ ಅದನ್ನು ಅಗಸ್ತ್ಯನ ಕರ್ಕೊಂಡ ಆಟ ಆಡಿದ್ರಾ.
ಹ್ಮ್.
ಲೈಟ್ ಇದ್ರು ಕಾಣ್ತಿರ್ಲಿಲ್ಲ ಹಂತದು ಅಗಸ್ತ್ಯ ಮೋತಿಗ ಬೆಳದಿರ್ತೀವಿ ಅಷ್ಟ ಪೌಡ್ರ. ಅ ಕತ್ತಲಾಗ ಅಂತ್ರು ನಾವೇ ಕಾಣಲ್ಲ ಆತ ಕಾಣ್ತನ್ ನೋಡ.
ಹ್ಮ್.
ಎಷ್ಟು ಕ್ಯೂಟ್ ಅನಾ ಬೆಳ್ಳಗ ಅನ ನಂಗ ತುಂಬಾ ಇಷ್ಟ ಅದತ.
ಹಓ ಹ್ಮ್
ಹ್ಮ್ ನಾ ಅಣ್ಣೆಯಲ್ಲಿ ಇರ್ತಾನ
ನಿಮ್ಮಣ್ಣ ಗಾಡಿಗೆ ಹೋಗ್ಯನವ
ಎಲ್ಲಿಲ್ಲಿ
ಮಡಗಚಿರಕ್
ಚಿಕ್ನಹಳ್ಳ ಎಲ್ಲೇ ಇದೆ
ಬಂದಿದ್ದ ಮತ್ತು ಅಪ್ಪ ಸೋದ
ಮತ್ತೇನು ಸಮಾಚಾರ ನೀವ್ ಹೇಳ್ಬೇಕವಾ
ತಮ್ದೇನ ಇಲ್ಲ ನೀವೇ ಹೇಳದಕ್ ಏನೇನ್ ಮಾಡಕತ್ತರಿ ನಿಮ್ಮವರು ಏನೇನ್ ಮಾಡಕತ್ತ ತರ
ಹ್ಮ್ ನಮ್ಮ ಆಲಿಕ್ ಕುಟ ಹ ನಿಮ ತಮ್ಮ ಎಷ್ಟನ ಕ್ಲಾಸ್ನ
ನಮ ತಮ್ಮ ಈ ವರ್ಷ ಫತ್
ಹ್ಮ್ ರೇಣುಕಾಕ್ಕ
ಆಕ್ಕೆಸಿಕ್ಸ್
ಒಂದೇ ವರ್ಷ ದೊಡ್ಡಕ್ಕೆನುವಾ
ಒಂದು ವರ್ಷ ಎಂದ ಕಕಿವಕಿ
ಇವಾಗ ಸಿ ಸೆವೆನ್ತ್ ಇರ್ಬಾನು
ಹ್ಮ
ಹ್ಮ್ ಅಗಷ್ಟೇಶು ಎಲ್ಲಿ ತನ ಓದಿಸ್ಬೇಕಂತ ಮಾಡಿರಿ
ಅವನ ಮರ್ಜಿ ಎಲ್ತನ ಓದ್ನಂತನ ಅಲ್ತನ ಕಲ್ಸದ
ನನ್ ಸಾಲಿನ ಹದಲ್ಲ ಅಂದ್ರೆ ಏನ್ ಮಾಡ್ತೀರಿ
ದಾನ ಕಾಯ ಕಾಯ್ಬೇಕಷ್ಟೇ
ಹ್ಮ ನೇಲ್ ಬಿಟ್ಟ ಬಿಡ್ರಿ ಆಡಟ್ರ ರಪ ರಪ್ಪ ಹೊ ಹೊಡದಾಗ ಕಳಸ್ತಿವಿ
ನೀನು ಗನ ತ್ತ ಅಲ್ಲ ಅವನ್ ಕಳ್ಸಕೊಂತತ್ತಾಗ
ನಾ ಓದ್ತೀನಿ ಇವತ್ತು ಹ ಇವತ್ತು ಸಾಲ ಇತ್ತು ಬಿಟ್ಟೀನಿ
ಯಾರ್ದ ನಬುಟ್ಟಿದ ಅಂತಲ್ಲ
ನಿಮ್ ತಮ್ಮ ನಾಕ್ ದಿನ ಬಿಟ್ಟಾನಂತಲ್ಲ
ನಮ್ ತಮ್ಮ ಹುಷಾರಿ ಇರ್ಲಿಲ್ಲ
ನನಗೂ ಕಾಲು ಗಾಯ ಆಗಿತ್ತು
ಗೊತ್ತಿದ್ದ್ಯಲ್ಲ
ನಡ್ಯಕ್ಕ ಆಗಲ್ಲ
ಮನೆಗೆಲ್ಲ ಓಡಾಡ್ತಿದ್ದೆ ಅಂತ
ಇಲ್ಲ
ಮತ್ತೆ ಇದ್ದಲ್ಲಿಗೆ ತಂದು್ ಕೊಡ್ತಿದ್ರ ಅಂತಾನ ನೀರು ಕೋಳ
ಹ್ಮ್ ನಿನ್ ಮಗ ನೋಡಿ ಎಟ್ಟ ಕಿರ್ಚಿ ಆಡ್ತನ್
ನಿನ್ಗೆ ಬಯಕ್ತ ನೀನೇ ಸಾಲಿಗ ಹೋಗಲ್ಲ
ಹ ಬ ನಾಮ ಬೆಲ್ಲಿ ಬಾ ನೆನ ಪುಯ ಉಪ್ಪು ದೇಸಿ ಪಾಸ್ ಮಾಡ್ತೀನಿ ಪಗಿಸ
ಕಳಸ ಕಳಸದ
ಹ್ಮ್ ರೇಣುಕಾ ಕ ಕೊಡು
ಹಲೋ ಬ ಪ್ಪಾ ಬರ್ರಿ ಬರ್ರಿ ಬರ್ರಿ ನೀ
ಅಲ್ಲ ರೇಣುಕಕ್ಕೆ ಆರಾಮ ಇದೆ ನಾನು ಆರಾಮಿಲ ನಮತ್ತೆದಳೇನು
ನಿಮ್ಮ ಅತ್ತೆ ಇಲ್ಲ ಇಲ್ಲಿ ಹ್ಮ ನ ನ ನ ನ ನ ನ ನಾರ ಅ ಹೊರಗ್ ಹೋಗ್ಯಾರ ಏನು ವರ ಗೆಳೆಯನ
ಹ್ಮ್ ಅಗಸ್ತಿ ಏನ್ ಮಾಡ್ತಾನ
ಅಷ್ಟೇನಾ ಆರಾಮ ಜೂಜು ಮಾಡಕತ್ತಾಳ ಮಾಡಕ್ಕತ್ತ
ನಲ್ಸ ಕುಂತಳನು ಏನೋ ಮಾತಾಡಕ್ಕ ಆಗಲ್ಲ ಹಗದಲ್ಲ ಒಥರ ಮಾತಾಡ್ತಿಲ್ಲ ಹ
ಹ್ಮ್ ಸಪ್ಪು ಸರಿ ಇಲ್ಲ
ಹ್ಮ ಹುಷಾರಲ ಅಂದ್ರ ಜಾಸ್ತಿ ಮಾತಾಡ್ಬಾರ್ದಂತ
ಹ್ಮ್
ಹ್ಞೂ ಊಟಕ್ಕೆ ಏನು ಮಾಡಿದ್ರಿ
ಊಟಕ್ಕ ಇವತ್ತು ಮುದ್ದೆ ಕಂಡು ಸಾಂಬಾರು
ಹ್ಮ್ ಕಂಡ ಮಾಡಿರಿ ಇವತ್ತು ನೀವತ್ತ ಇವತ್ತು ನೀಮ್ಮ ಮೂರನೇಾಗ ಹಬ್ಬ ಇಲ್ಲ
ಐತಿ ಅಂದನು ಮಾಡಿ
ನಮಮ್ಮ ಮೂರ್ನೇಗ ಹಬ್ಬ ನಮ್ ಮೂರ್ನಗ್ ಹಬ್ಬ ಅದ ಇವತ್ ಮಾಡ್ಬಾರ್ದ ಅಂದಾರ
ಹೌದೇನೋ
ಹ್ಮ ಹ್ಞೂ ಎಷ್ಟನೇ ಇವಾಗ ಮೂರರ್ಜಿ ಮಾಡ್ಸಿರೇನು ಹ್ಮ್ ಹೌದನು
ಕ್ಷಿ
ನಮ್ಮ ಮೂರನೇಗೆ ಡೊಳ್ಳು ಹೊಡ್ಯಕ್ ಕುಂತ್ಾರೆ ಡೊಳ್ಳು
ಹೌದಾನು
ಹು ಹೊಲ ಉತ್ತಿರು ಏನು ಹೊಲ್ದಾಗ ಏನ್ ಬಿತ್ತೀರಿ ಅಂದೇ
ಅದ ಇದು ಹತ್ತಿ
ಹ್ಮ್ ಸದಿ ಬಂದಾವನು
ಹ್ಮ್ ಸದ್ಯ ಬಂದೈತಿ ತೇಗಕತ್ತಾರ
ಹ್ಮ್ ಎಷ್ಟ್ ಅಳಸ್ತಿರ ಅಲ್ಲನಮ್ಮ್ ತಮ್ಮನ ನಮ ತಮ್ಮನ ಎಷ್ಟ್ ಅಳ್ಿಸತರಿ ಅಂದೆ
ಕಟ್ ಮಾಡು ಹ್ಮ್ ಹತ್ತು ನಲವತ್ತು
ಕಟ್ ಮಾಡ್ರಿ
ತ
ಒ ಅಳಪ ಒಂತನ ನೋಳ ಕತನ ತರಿ
ಹಲೋ